ಕಲಂದರ್ ಅವ್ರೆ.
ಹಾ ಆರಾಮಾಗಿದ ನೋಡಿ ನಿಮ್ಮ ಆರೋಗ್ಯ ಎಲ್ಲಾ
ನಮ್ಮ ಸುಖಕರವಾಗಿದೆ ನಿಮ್ಮ ಆರೋಗ್ಯ ಯಾವ ರೀತಿಯಲ್ಲಿದೆ.
ನಮ್ಮ ಆರೋಗ್ಯ ಸಹ ಬಹಳ ಚೆನ್ನಾಗಿದೆ ಎಲ್ಲಾ ಶುದ್ಧ. ಎಲ್ಲಾ.
ಆರೋಗ್ಯಕರವಾದ ಪೋಷಕಾಂಶ ತುಂಬಿರುವಂತ ಊಟ ತಗೊಂಡ್ರೆ ಎಲ್ಲ ಆರೋಗ್ಯ ಚೆನ್ನಾಗಿರ್ತದೆ. ಈಗಿನ ದಿನ ಮಾದಲ್ಲಿ ಎಲ್ಲ. ಪೋಷಕಾಂಶ ಆಹಾರಲ್ಲ ಬಾಳಷ್ಟು ಏಕಂದ್ರೆ.
ನಮ್ಮ ಮಾತು ನಿಮ್ಮ.
ರೈತರೆಲ್ಲ ಬಹಳಷ್ಟು ರಾಸಾಯನಿಕ ಗೊಬ್ಬರಗಳನ್ನು. ಉಪಯೋಗಿಸ್ರಿಂದ ಎಲ್ಲ. ಬೆಳೆಯದಲ್ಲಿ ಬಹಳಷ್ಟು ಕೂಡುವುದರಿಂದ ಆರೋಗ್ಯ ಕೆಡತಾಯಿದೆ ಜನ
ನಮ್ಮ ಮಾತು ನಿಮಗೆ ನಿಖರವಾಗಿ ಕೇಳುತಿದ್ದೆ ಅಥವಾ ಇಲ್ಲವೇ.
ಹ್ಮ್ ನಿಮ್ಮ ಮಾತು ನನಗೆ ಈವಾಗ. ಅದಿಕ್ಕೆ ತಾವು ಎಲ್ಲಿದ್ದೀರಾ ಇವಾಗ.
ನಾನು ನನ್ನ ಕೊಠಡಿಯಲ್ಲಿ ಸ್ವಲ್ಪ ಚಿತ್ರವನ್ನು ತೆಗೆಯುವ.
ಚಿತ್ರವನ್ನು ತೆಗಿತಾಯಿದ್ದೀರಾ ಕೀಟಶಾಸ್ತ್ರದು. ಕೀಟಶಾಸ್ತ್ರದ ಚಿತ್ರಗಳನ್ನು. ಹೌದ. ನಿಮ್ಮ ಕೀಟಶಾಸ್ತ್ರ ಚಿತ್ರಗಳು ಅಂದ್ರೆ.
ಕೀಟಶಾಸ್ತ್ರದ ಚಿತ್ರಗಳನ್ನು ತೆಗೆದುಕೊಂಡು ನಾಳೆ ಇದರ ಸಬ್ಮಿಟ್. ಮಾಡಬೇಕು ಆದ್ದರಿಂದ ನಮಗೆ. ನಮಗೆ ಹೆಚ್ಚು ಹೆಚ್ಚು ಅಂಕಗಳು ಲಭಿಸುತ್ತದೆ.
ಹೌದಾ ದಿನಕ್ಕೆ ಎಷ್ಟು ಅಂಕ ಎಷ್ಟು ಚಿತ್ರ ಬೆಡಸ್ಬೇಕು
ಹಲೋ
ದಿನಕ್ಕೆ ಎಷ್ಟು ಚಿತ್ರ ಬಿಡಿಸಬೇಕು ತಾವು.
ನಾನು ದಿನ.
ದಿನಕ್ಕೆ ಪ್ರತಿನಿತ್ಯವೂ ನಾಲ್ಕರಿಂದ ಐದು ಗಂಟೆಗಳ ಕಾಲ. ಚಿತ್ರಗಳನ್ನು ಬಿಡಿಸಿಬಂದು ತದ.
ಹೌದ. ಅದೇ ರೀತಿ ನಿಮ್ಮ್ ಹತ್ರ ಮಳೆ ಹೇಗಿದೆ. ಮಳೆ ಬೆಳೆ ಹೇಗಿದೆ. ಹೌದ ಇವಾಗ ಮಳೆ ಕೊರತೆಗೆ ಅಂತರ್ಜಾಲ. ಕೊರತೆ ಉಂಟಾಗಿರ್ಬೋದು ಅದಕ್ಕೋಸ್ಕರ ನಾವು. ಸ್ಥಾನ ಹೋಗ್ತಿನಿ ಈವಾಗ ಕೇಳಸ್ತಾಯಿದ್ದ ತಮಗೆ. ಇವಾಗ ಕೆಳಸ್ತಾ ಇದೆ. ಹಲೋ.
ಕೇಳುಸ್ತ. ಹಾ ಮಾರನಾಡಿ ಡಿ
ನಮಗೂ ನಿಮ್ಮ ಧ್ವನಿ ಕೇಳ್ಸ್ತಾ ಇಲ್ಲ ತಾವು ಹೊರಗ್ ಬರ್ಬೇಕ ಅಂತಂದ ಕೇಳ್ಕೊತ್ತೇನೆ. ಹೊರಗ ಬೆಳಬೇಕು ತಾವ. ಇವಾಗ ಕೆಳಸ್ತಾ ಇದೆ.
ಹಾವುಟೆಕ್ ಹ ಹ ಈಗ ನಿಖರವಾದ ಮಹಾ ಮಾತನ್ನು ಕೆಳಸ್ತಾ ಇದೆ.
ತಮ್ಮ ಧ್ವನಿ ನಮ್ಗ ಕೆಳಸ್ತಾ ಇಲ್ಲಾ. ಇಲ್ಲಾ ಕೇಳಿಸ್ತಾ ಇಲ್ಲಾ.
ನಾಮ ತದನಂತರ.
ಹೊರಗ ಹೋದಾಗನೇ ಇವು ಅಂತರ್ಜಾಲದ ಕೊರತೆ ನೀಗಸಬ ಹುದು ಏಕಂದ್ರೆ ಈ ಗಾಳಿ ಬೀಸ್ತಾ ಇದೆ ಅಲಾ ಆ ಗಾಳಿದಿಂದಾ. ಜಳದ ಕೊರತೆ ಉಂಟಾಗ್ತಿರಬಹುದು.
ಈಗ ನನ್ನ ಮಾತು ನಿಖರವಾಗಿ ಕೇಳಿಸುತ್ತಿದೆ ಅಥವಾ ಹೌದು ತಾನೆ. ನಿಮ್ಮ ಮಾತ ನ ಕೆಳ್ತಾ ಇಲ್ಲಾ. ಮತ್ತೆ ಯಾವ ದರಲ್ಲಿ ಮಾತನಾಡುತ್ತಿದ್ದೀರಿ ನೀವು ಈಗ.
ನೋಡಲ್ಲಿ ನೋಡ್ರಿ ಪರಿಸರ ಎಷ್ಟು ಚಂದವಾಗಿದೆ.
ಹೌದು ನನ್ನ ಮಾತು ಕೇಳಿಸ್ತಾ ಇಲ್ವಾ ನಿಮಗೇ.
ಇಲ್ಲಾ ನಿಮ್ಮ ಧ್ವನಿ ನನಗ ಕೇಳಿಸ್ತಾ ಇಲ್ಲಾ.
ಹಾ ನಿಂದು ನಮಗ ಕೇಳಿಸ್ತಾ ಇದೆ ನೀವು ಸಹ ಏಕ ಕಂಟಿನ್ಯೂ ಮಾತನಾಡಿ ಬಿಡಿ ಮತ್ತೆ ತೋ ಕಾರ್ಯಾಗೆ ತೊಂದರೆ ಆಗಿ ಬಿಡುತ್ತದೆ ಹ್ಮ .
ಹೌದು ನಮಗ್ ಕೆಳಸ್ತಾ ಇಲ್ಲಾ ಮತ್ತೆ ಹೇಗಿದೆ ನಿಮ್ಮ ವಿಚಾರ ಎಲ್ಲಾ. ನೋಡು ಇಲ್ಲಿ ಪರಿಸರ ನೋಡಲು ಎಷ್ಟ ಚೆನ್ನಾಗಿ ಇದೆ ನೋಡಲು ಪರಿಸರ ಎಲ್ಲ ಕಲರವಾಗ ಪಕ್ಷಿಗಳು. ಇದ ಜ ಜ ಜೈ ಜಡಿಮಳಿ ಹತ್ತಿರೋದ್ರಿಂದ ಇವು ಗಿಡಗಳು ಎಷ್ಟು ತಂಪಾ
ಚಿಟ್ಟೆಗಳ ಕಲರವಾ ಇನ್ನೊಂದು ಮನೋಭಾವ ಚಂದ ಕಾಣ್ತಾ ಇದೆ. ಹೌದು ತಾನೆ.
ಹಾಂ ಹೌದು ಇಗೆ ನನ್ನ ಮಾತು ಕೇಳಿಸುತ್ತಾದೆ ಅಥವಾ ಇಲ್ಲವೇ.
ಅದೇ ರೀತಿ ನೀವು ಮ ಮಧ್ಯಾಹ್ನ ಏನು ಊಟ ಭೋಜನ ಮಾಡಿದ್ರಿ.
ಮಧ್ಯಾನಾ ಇದುಂತ ಪೂಜೆ. ನಾವು ಮಧ್ಯಾಹ್ನ ಸ್ವಲ್ಪ ಸಮಯದ ನಂತರ ಚಪಾತಿಯನ್ನು.
ಅಂದ್ರೆ ಉತ್ತರ ಕರ್ನಾಟಕದ ಭೋಜನ ಮಾಡಿದೀರಿ ಅನ್ಸುತ್ತೆ. ಅಂದ್ರೆ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕ ಭೋಜನ ಅನ್ನಾ. ರೊಟ್ಟಿ ಕಾಳು ಪಲ್ಲೇ ಮೊಸರು ಇದರಿಂದ ಬಹಳಷ್ಟು ಪೋಷಕಾಂಶ ದೊರೆಯುತದೆ ಅದರಲ್ಲಿ ನಾವು ಯಥೇಚ್ಛವಾಗಿ ನಾವು ದಿನ ದೈನಂದಿಕವಾಗಿ ಒಂದು ಮೊಟ್ಟೆ ತಿನ್ಬೇಕು ಒಂದು ಬಾಳೆ ಹಣ್ಣು ತಿನ್ಬೇಕು ತಿಂದಾಗ ಮಾತ್ರ ನಮ್ಮಲ್ಲಿ ಪೋಷಕಾಂಶಗಳನ್ನು ಪೂರೈಸಲು ಸಾಧ್ಯವಾಗ್ತದೆ.
ಅಂತರ್ಜಾಲದ ಕೊರತೆ ಉಂಟಾಗಿರ್ಬೋದು ಆದ ಕಾರಣಕ್ಕೆ ಬಿರುಗಾಳಿ ಬೀಸ್ತಾ ಇದೆ. ಆದ ಕಾರಣಕ್ಕೆ ತಾವು ಏನು ನಿಮಗೆ
ನಮ್ಮ ಮಾತನೆವಾಣಿ ಕೇಳುಸ್ ಆದರೆ ಮಾತನಾಡಬೇಕು.
ಹೌದು ಅಂತರ್ಜಾಲದ ಕೊರತೆ ಉಂಟಾಗಿದೆ ಈಗ ನಮ್ ಅದೇ ರೀತಿ ನಮ್ಮ ಇಲ್ಲಿ ಒಂದು ಸಾಕುಪ್ರಾಣಿ ನಾಯನ್ನು ಸಾಕಿದ್ವಿ ಅದು ನಮ್ಗೆ ಬಹಳ ಬಹಳ ಒಲವನ್ನು ಕೊ ಕೊಟ್ಟು ನಮ್ಮ ಜೊತೆ ಪ್ರತಿಯೊಂದ್ರಲ್ಲಿ ನಮ್ಗೆ ಸಹಾಯ ಮಾಡ್ತದೆ ಅದು ನಾವೆಲ್ಲಿ ಹೋಗ್ತಿವ್ ಹಿಂದೆ ಹಿಂದೆ ನಮ್ಮ ಹಿಂದೆ ಹಿಂದೆ ಹಿಂದೆ ಬರುತ್ತದೆ ಹೌದು ತಾನೆ?
ಹೌದು ನಿಮ್ಮ ಬಳಿ ವಾತಾವರಣ ಯಾವ ರೀತಿಯಲ್ಲಿದೆ?
ನಮ್ಮ ವಾತಾವರಣ ನೋಡಲು ಬಹಳ ಚೆನ್ನಾಗೇ ಇದೆ.
ಹ್ಮ ಹೀಗೆ ಮಳೆೆಯಾಗುವ ಪರಿಸ್ಥಿತಿಯಲ್ಲಿ ಇದೆ ಅಥವಾ ಇಲ್ಲವ? ಹಲೋ ಹಲೋ
ಕೇಳ್ಸ್ತಾ ಇಲ್ಲ ತಮ್ಮ ಧ್ವನಿ ನನ್ಗೆ?
ಆಯ್ತು ನೀವೇ ಮಾತನಾಡಿ ಬಿಡಿ ಕಂಟಿನ್ಯೂ ನಾಲ್ಕು ನಿಮಿಷಗಳ ಕಾಲ ನೀವು ಮಾತನಾಡಿ.
ಹೌದಾ ಸರಿ ಸರಿ ನಾನೇ ಮಾತಾಡ್ತೀನಿ ಕೇಳಿ ತಾವು.
ಹ್ಮ
ಏನಿಲ್ಲ ಇವತ್ತು ನಮಗೆ ರೇಷ್ಮೆ ಇಲಾಖೆಯಿಂದ ನಮಗೆ ಒಂದು ತರಬೇತಿ ಕೊಡಲು ಬಂದಿದ್ರು ಆ ತರಬೇತಿಯಲ್ಲಿ ನಮಗೆ ಹೌದು ಏನು ಕಕುನ್ ಅಂತಾರಲ್ಲ ಅದ್ರು ಬಗ್ಗೆನು ಬಹಳಷ್ಟು ಸಾವಿಸ್ತಾರವಾಗಿ ತಾ ಅವರು ನಮಗೆ ಮಾಹಿತಿ ನೀಡಿದ್ರು ಅದ್ರು ಅದರಲ್ ಇರೋ ಅಂತ ಲಾ ಅಂತಾರ ಅ ಅಂತಾರೆ ಅದು ಆಂಗ್ಲ ಭಾಷೆಯಲ್ಲಿ ಅದಕ್ಕೆ ಕನ್ನಡದಲ್ಲಿ ಏನಂತಾರೆ ನನಗೆ ತಿಳಿದಿಲ್ಲ ಅದೇ ಮಾಹಿತಿಯನ್ ತಿಳ್ಕೋಬೇಕು. ಅದೇ ರೀತಿ ಅದೇ ರೀತಿ ಅದ್ರನ್ನು ಅದ್ರಂದ ರೇಷ್ಮೆಯನ್ನು ತೆಗೆದು ಅದ್ ರಲ್ಲಿ ಎಷ್ಟು? ಅ ಎರಡು ಎ ಮೂರು ಎ ನಾಲ್ಕು ಎ ಅಂತಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾಡ್ತಾರೆ ಅದೇ ರೀತಿ ನಮ್ಮ ಕ ಭಾರತ್ ತದ ಏನಂದ್ರೆ ಎರಡು ಎ ಚೈನಾದಲ್ಲಿ ಅತಿ ಆರ್ ವಿ ಅಂತಂದು ಮಾರ್ತಾರೆ ಅದು ಅದು ಅತಿ ಹೆಚ್ಚು ಬೆಲೆ ಬಾಳ್ತದೆ ಅಂತೆ. ಅದೇ ರೀತಿ ನಮ್ಮಲ್ಲಿ ನಾಲ್ಕು ವಿಧಗಳೇ ಇದಾವೆ ಎರಿ ರೇಷ್ಮೆ ಹುಳ ಅಂತ ಅಂದ್
ಕಟ್ ಕಟ್ಕಟ್ಗಸ
ಕಸಾರ್ ರೇಷ್ಮೆ ಹುಳ ಮತ್ತೆ ಮೊಗ ರೇಷ್ಮೆ ಹುಳ ಮತ್ತೆ ಮಲಬರಿ ರೇಷ್ಮೆ ಹೋಳ ಅಂತ ತಂದು ಇದರಲ್ಲಿ ಯಥೇಚ್ಚವಾಗಿ ಭಾರತದಲ್ಲಿ ಪ್ರತಿಶತ ಎಪ್ಪತ್ತೈದು ಪ್ರತಿಶತ ನಾವು. ಈ ಬಾರಿ ರೇಷ್ಮೆ ಹಳನ್ನ ಬಳಸ್ತೀವಿ ಅದ್ರನ್ನ ಅಂದ್ರೆ ಈ. ಬರಗಾಲ ಸಂದರ್ಭದಲ್ಲಿ ನಾವು ರೇಷ್ಮೆಯ ಅನ್ನು. ಇದು ಒಂದು ಆದಾಯ ಆದಾಯವನ್ನು. ಹೆಚ್ಚು ಸೌಕರ್ಯ ಮಾಡ್ತೀವಿ ಅಂದ್ರೆ ಉಪಯುಕ್ತ. ಕೀಟಗಳನ್ನು ನಾವು ಬಳಸಿ ನಾವು ಆದಾಯವನ್ನು ಗಳಿಸಲು ಅದೊಂದು ಆಗ್ಲಿ ಮಶ್ರೂಮ್. ಬೆಳೆಗಳನ್ನು ಬೆಳೆದಾಗ್ಲಿ ಇವೆಲ್ಲಾ ನಮ್ಗೆ ಆದಾಯ ಕೊಡ್ತವೆ.
ಮತ್ತೆ ಅದು ಯಾವ ರೀತಿಯಲ್ಲಿ ನಿಮಗೆ ಕಾಣುತ್ತಿದೆ.
ಹ್ಮ್.
ನಾ ಕೇಳಸ್ಲಿಕ್ಕ ನಾ್ ಉಪಯೋಗಿಲ್ಲ ಮಾತನಾಡಿ ನೀವೇ ಮಾತಾಡ್ಬೇಕು ಈಗ ಅದಕ್ಕೆ. ಹ್ಮ್ ನನ್ನದುು ನಿಮಗೆ ಮಾತ್ ಕೇಳಿಸದಿದ್ದರೆ ನಾನು ಮಾತನಾಡಿ ಏನು ಉಪಯೋಗ ಆಗುತ್ತದೆ.
ನಮ್ಮಲ್ಲಿ ರೇಷ್ಮೆ ರೇಷ್ಮೆ ಇಲಾಖೆನೂ ಇದೆ ಅದೇ ರೀತಿ ಪರಿಸರ ವಿಜ್ಞಾನ. ತಂದು ಒಂದು ಇಲಾಖೆಗಳಿವೆ ಬಹಳಷ್ಟು ಇಲಾಖೆಗಳಿವೆ. ಅಂದ್ರೆ ಕೃಷಿ ಅಂದ್ರೆ ಕೃಷಿ ಅಂದ್ರೆ ಅಷ್ಟೇ ಇರದಿಲ್ಲ ಅದರಲ್ಲಿ ತೋಟಗಾರಿಕೆ. ಇರ್ತದೆ ಹೈನುಗಾರಿಕೆ ಇರ್ತದೆ, ಮೀನುಗಾರಿಕೆ ಇರ್ತದೆ, ಅಹ ಮತ್ತೆ.
ಬಹಳಷ್ಟು ಯಾಕಂದ್ರೆ ರೈತರಿಗೆ ನಾವು ಹೇಗೆ ಸಹಾಯ ನೀಡಬೇಕು ಅದೇ ರೀತಿ. ಎಲ್ಲಾ ಪ್ರತಿಯೊಂದರಲ್ಲಿ ಅಂದ್ರೆ ಒಂದರಲ್ಲಿ ರೈತರು ಕೆಳಗಾದ್ರ ಅಂದ್ರೆ ಇನ್ನೊಂದ್ರಲ್ಲಿ ಅವ್ರು ಹೇಗೆ
ತಿಳಿಸಬೇಕು ಅನ್ನೋದಕ್ಕೆ ನಮ್ಗೆ ಅನುಭವ ಮತ್ತು ಅನುಭವಿತ ಪ್ರಾಧ್ಯಾಪಕರ ಜೊತೆಗೆ ನಮಗೆ. ಪಾಠ ಹೇಳ್ಕೊಟ್ಟು ನಮ್ಮಲ್ಲಿ ಆ. ಮೂಡಿಸ್ತಾರೆ ನಮ್ಗೆ ಯಾರ ಮೂಡಿಸಿ ಇದು ಮಾಡ್ತಾರೆ.
ಮತ್ತೆ ಇನ್ನು ಸ್ವಲ್ಪ ಸಮಯ ಮಾತನಾಡಿ ನೀವು. ನಿಮ್ಮ ಮಾತು ನನಗೆ ಕೇಳಿಸುತ್ತ ಕೇಳಿಸುತ್ತಿದೆ ಮತ್ತೆ ನಮ್ಮ ಮಾತು ನಿಮಗೆ ಕೇಳಿಸುತ್ತಿಲ್ಲ.
ನಿನ್ನ ಹತ ಲಾಸ್ಟ್ ಮೂವತ್ ಸೆಕೆಂಡ್.
ಈಗ ಏನಿಲ್ಲ ನಮ್ಮ. ವಸತಿನಲ್ಲಿ ಹತ್ರ ಬಹಳಷ್ಟು ಬೇವಿನ ಮರಗಳಿವೆ ಬೇವಿನ ಮರದಿಂದ ಬಹಳಷ್ಟು ಲಾಭಗಳಾಗ್ತವೆ. ಏಕಂದ್ರೆ ಅದ್ರಲಂದ ಸ ಸಾಬೂನ್ ಆಗ್ಲಿ ಪ್ರತಿಯೊಂದಾಗ್ಲಿ ಬಹಳಷ್ಟನ ತಯಾರು ಮಾಡ್ತಾರೆ. ಮತ್ತೆ ನಮ್ಮಲ್ಲಿ ಬಹಳಷ್ಟು ಚರಂಡಿ ವ್ಯವಸ್ಥೆ. ಸುವ್ಯವಸ್ಥೆ ಬಹಳ ಕಡಿಮೆ ಇದೆ ಅದಕ್ಕೋಸ್ಕರ ಬಹಳಷ್ಟು ನೀರ್ ನಿಂದೃತ್ ಇದೆ. ಅದರಿಂದ ಬಹಳಷ್ಟು ರೋಗಗಳನು ಆಗ್ತವೆ ಯಾಕಂದ್ರೆ ಅದರಲ್ಲಿ ಸೊಳ್ಳೆಗಳು. ಸೊಳ್ಳೆಗಳು ಬೆಳೆದು ಬೆಳೆ ಹಾಕ್. ಕಾರಣಕ್ಕಾಗಿ ಬಹಳಷ್ಟು ರೋಗಗಳು ಉಂಟಾಗ್ತವೆ. ಅದೇ ರೀತಿ ಅದು ತ್ಯಾಜ್ಯ ವಿಲೇ ಬಾರಿ. ವ್ಯವಸ್ಥೆ ನನು ಇಲ್ಲ ತ್ಯಾಜ್ಯ ವಿಲೇ ಬಾರಿ ವ್ಯವಸ್ಥೆ ಇದ್ದಾಗ ಮಾತ್ರ ನಾವು ಯಾವವುದೇ ರೀತಿ ಮಣ್ಣಿನ ಸವಕಲಿ. ಕಳಿ ಆಗ್ಲಾರ್ದಂಗೆ ನೋಡ್ಕೋಬಹುದು ಮಣ್ಣಿನ ಫಲವತನ್ನು ಕಾಪಾಡಬಹುದು.
ಆಯ್ತು ನಾ ನಿಮಗೆ ಮತ್ತೆ ಕರೆ ಮಾಡುತ್ತೇನೆ.
ನಿಮ್ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಇದಕ್ಕೂ.